ಹಲೋ
ಕೇಳಿಸತಾ ಇದ್ಯಾಾ
ಹಾ ಕೇಳಿಸ್ತಾ ಇದೆ ನಿಮ ಕೇಳಿಸ್ತಾ ತಯ
ಹಾ ಕೇಳ್ತದೆ ಊಟ ಆಯ್ತಾ
ಹ್ಮ್ ಆಯ್ತು ನೀವ ತಿಂದ್ರಾ
ಹ ತೆಂಗ ಸಂಭ ತೆಂಗಿಲ್ಲ ಮತ್ತೆ ಇದು ಓ ಇವತ್ತೊಂದ್ ಸ್ಟೋರಿಗ್ ಒಂದ್ ಸ್ಟೋರಿ ಕದ ಹೇಳಲ್ಲ ನಿಮ್ಗೆ ಫೀ ಇದ್ರೆ
ಹ್ಮ್ ಹೇಳಿ ಕೇೇಳೋಣ
ಏನ್ ಆಯ್ತು ಗೊತ್ತಾ ಅಪ್ಪಾಪ ಅಪ್ಪಾ ಅಪ್ಪ ಮಗ ಇರ್ತಾರಂತೆ ಆಕ್ಚುಲಿ ಕ್ವಶ್ನ್ ಇದೆ ನೀವ್ ಆನ್ಸರ್ ಹೇಳಿ
ಹಾ ಹೇಳ್ತೀನಿ
ಅಪ್ಪಮ್ಮಗ ಇರ್ತಾರಂತೆೆ
ಆಾ
ಮಗ ಹಳ್ ಅಪ್ಪ ಹೇಳ್ತಾರಂತೆ ಹೋಗಪ್ಪ ಮಗನ
ಹ್ಮ್
ಬ ಆದ್ರೆ ಮಗ ಎಬ ಸಿ ಡಿ ಬರತಾನಂತೆ
ಹ್ಮ್
ಅದೇ ಕಾಣಸಲ್ವಂತೆ ಅದಕ್ಕೆ ಅವ್ರ ಅಪ್ಪನತ್ರ ಬಂದ್ ಹೇಳ್ತಾರೆ ಅಪ್ಪ ಎ ಪಿ ಸಿಟಿ ಬರಿತಾ ಇದ್ದೀನಿ ಬಂದ್ ಕ ನೋಡು ಅಂತ ಹೇಳ್ತಾರೆ ಅವಾರಪ್ಪ ನೋಡ್ತಾರ ಅಂತೆ ಎಲ್ ಬರ್ ರೀತಿ ಎಲ್ಲಿಿದ್ದ ಎಲ್ ಬರ್ ರೀತಿೇ ಬರ್ದ ಇಲ್ಲ ಅಂತ ಹೇಳ್ತಾರೆ ಅಂತ ನೋಡಿತಾರಂತೆ ಮತ್ತೆ ಹದಿ ಕಳಸ್ತಾರಂತೆ ಬಿಸ ಬ ಅಂತ ಮತ್ತೆ ಬರ್ಬಿಟ್ಟು ಅವ್ರೊಪ್ಪಂಗ ಹೇಳ್ತನ ಅಬ್ ಬರ್ದಿದೀನಿ ಅಂತ ಎಲ್ಲಿ ಬರ್ದಿದ್ಯಾಷ ತೋರ್ಸು ನಾನು ಇಲ್ಲೇ ಕುೂತ್ಕಂತನನೆ ಬರಿಯಪ್ಪ ಇನ್ನೊಂದ್ಸಲ ಅಂತ ಹೇಳ್ತಾರಂತೆ ಆಾಗ ಎಬಿಸಿ ಪರೀಕ್ಷ ಕಾಣಲು ಅತ್ತೆ ಅದು ಎಬಿಸಿರಿ ಯಂತ್ರಗಳು ಬರಿೀತ
ನೀರ್ ಮೇಲ್ ಬರೀತಾನ
ಅಲ್ಲ
ಮತ್ತೆ ಇನ್ನ ಬ್ಲ್ಯಾಕ್ ಬೋರ್ಡ್ ಮೇಲೆ ಬರದ್ರೆ ಕಾಣಿಸಬೇಕು ವೈಟ್ ಪೇಪರ್ ಮೇಲೆ ಬರದ್ೂ ಕಾಣಸ್ಬೇಕು ಮಣ್ಣ್ಮೇಲ್ ಬರದ್ರು
ಹಾ ಬರೀತಾನೆ ಪೆಂಗ ಅಂ್ತಾರಲ್ಲ
ಹಾ ಹಾ ಹಾ ಹಗೆ ಹ್ಮ್
ಇನ್ನೊಂದ ಹೇಳ
ಚೆನ್ನಾಗಿದೆ ಹ್ಮ್ ಹೇಳಿ
ಸ್ಟೋರಿ ಆತತಿ
ಹಾ
ಗಂಟ ಎಂಡಷ್ಟ
ಹ್ಮ್ ಹೇಳಿ ಹೇಳಿ
ಲ್ಲಿ ಒಬ್ಬ ಗಂಡ ಒಂದುೂರಲ್ಲಿ ಗಂಡ ಎಂಟಿ ಇರ್ತಾರೆ
ಹಾ
ಗಂಡನ್ ಮೇಲೆ ಎಂಟಿಗೆ ತುಂಬಾ ಅನುಮಾನ ಇರುತ್ತೆ
ಹಾ
ಅವ ಹಳ್ತಿ ಏನ್ ನಾನನ್ ಟೈಮ್ ಕೊಡಲ್ಲ ಯಾವಾಗ್ಲೂ ಕಸ ಿಸಿ ಅಂತಾನೇ ಹೇಳ್ತಿ ಅಂತ ಬಟ್ ಆದ್ರೆ ಒಂದು ಟೈಮ್ಲ್ಲಿ ಗಂಡ ಎಂಟಿಗೆಏೆ ನನ್ಗೆ ನನ್ನ ತಿನ ಇಲ್ಲ ಹಂಗೆ ಹಿಂಗೆ ಹಂಗೆ ಅವ್ ತುಂಬಾ ಬೇಜಾರಾಗ್ತಿರ್ತದೆ
ಹ್ಮ್ ಹ್ಮ್ ಹ್ಮ್ ಹ್ಮ ಹ್ಮ
ಬೇಡ ನೀನು
ಹ್ಮ್
ಸರಿ ಆಯ್ತು ಆತ ಹ ಆತ ಹೇಳ್ತ
ಹಾ
ಇಪ್ಪತ್ನಾಾಲ್ಕು ಗಂಟೆ ಎಂಟಿ ಜೊತೆೇ ಇರ್ತಾನಂತೆ ಎಂಟ ಕೇರ್ ಮಾಡ್ತಾನಂತೆ ಎಲ್ಲ ಪರಿ ಪೂರ್ತಿ ಎಂಟು ಜೊತ್ತನೇ ಇರ್ತಾನಂತೆ
ಹಾ ಹ್ಮ್
ಮಾಡಿ ಅವನೇ ಪಾತ್ರೆ ತೊಳ್ದದು ಬಟ್ಟೆ ಹೋಗ್ದು ಎಲ್ಲಾ ಮಾಡ್ತಿರ್ತಾನಂತೆ
ಹಾ
ಅದೇ ತಿಂಗಳು ಎಂಡ್ ಆಗುತ್ತಂತೆ
ಹಾ
ಸಾಲಲ್ದಾರ್ ಬಂದಿ ಎಲ್ಲಪ್ಪ ದುಡ್ಡು ಇದು ದುಡ್ಡು ಕೊಡು ಬಾಡಿಗೆ ಕೊಡು ಹಾಗಂಗೆ ಇ ಕೊಡು ಅದು ಕೊಡು ಅಂತ ಕೇಳ್ತತ
ಹಾ
ಅವವಾಗ ಅವನು ಹೇಳ್ತಾರಂತೆೆ ಸಾರ್ ಸತಾ ಇ ಹೋಗಕ್ಕಾಗಿಲ್ಲ ಹಂಂತ
ಹಾ ಹಾ ಹ್ಮ್ ಹ್ಮ್ ಹ್ಮ್
ಜವಾಬ್ದಾರಿ ಅನ್ನೋದು
ಹ್ಮ್ ಹ್ಮ ಹಾ ಹಾ
ಕ್ಕೆ ಟೈಮ್ ಇರೋಲ್ಲ. ಅಂತ ಹೇಳ್ತ ಯಾಗ ಹೇಳ್ತಿ ಅರ್ಥ ಮಾಡ್ಕೊಂಡು ಅವನ
ಹ್ಮ್ ಚೆನ್ನಾಗಿದೆ ಚೆನ್ನಾಗಿ ಹೇಳ್ತೀರಾ ಕಥೇನ ಹ್ಮ್
ಹೌದು ಸಂಜೆ ಏನು ಆವು ಬರುತ್ತಿದೆ ಮನೆ ಹತ್ರ ಅಂತ ಎಲ್ಲ ಹೇಳಿದ್ರಲ್ಲ ಏನಾಯ್ತು
ಇೇ ನಾವ ಬಂದ್ಬಿಟ್ಟಿತ್ತು ಕಾರಾರ್ಳಗೆ ಸೇರ್ಕೊಂಡ್ಬಿಟ್ಟಿು ನ ನ ಬ್ರದರ್ ಇದ್ದಾರೆ ನಮ್ಮ ಅಂತ ಗೊತ್ತಿಲ್ಲ ಬಟ್ ಆದ್ರೆ ಅದು ಕ್ಯಾಮ್ರಾದಲ್ಲಿ ಯಾರೊಬ್ಬರು ಆಾವ ಹೋಗ್ತಾ ಇದೆ ಅಂತ ಹೇಳಿ ಆಾವ ಎಂತು ಅಂತ ಹೇಳ್ಬಿಟ್ಟು ಆ ಕಾರಾರ್ ಅಲ್ಲಿ ಕ್ಯಾಮ್ರಾ ಇಟ್ಟರ್ತಿ ಹೇಳಿ
ಕಾರ ಹಾ ಹಾ ಹಾ ಹ್ಮ ಹ್ಮ ಹಾ
ಕಕೊಂಡೆಲ್ಲ ನೋಡಿದ್ದೀವಿ ಹನ್ನೆರಡು ಹಾವು ಹೆಂಗಿತ್ತು ಅಂದರೆ ಹ ಕರ್ಸಿ
ಹ್ಮ್ ಹಾ ಹಾ
ಎಲ್ಲ ಆನ ಸೇಫ್ ಮಾಡಿ ಅವರು ಕಾಲ್ ಕಟ್ ಅಂದ್ರೆ ಹೇಳು
ಹಾ ತುಂಬಾ ದೊಡ್ಡದೈತಾ
ಎಲ್ಲ ಮರಿ ಅವುಗಳು
ಹ್ಮ
ತುಂಬಾ ಮರೆಯಾಗಲು
ಏನು ಅವರು ಬಂದಿ ಅವ್ರ ನ ಊದತಾರಲ್ಲ ಏನ್ ಊದೋದದ್ದದು. ಹಾ ಅದೂದಿದ ತಕ್ಷಣ ಎಲ್ಲಾ ಹೊರಗಡೆ ಬಂತ
ಹಾ ಇಲ್ಲ ಇಲ್ಲ ಪುಗೆ ಎಲ್ಲ ಓಡೋಣ ಆಕ್ಚುಲಿ ಅದೇನ್ ಗತ್ತ ಪುಲ್ಲೆಲ್ಲ ಪಾನೆಟ್ಟ ಹತ್ರ ಎಲ್ಲ ತೆಗೆದುಬಿಟ್ಟು ಅವರೇ ಕೈಯ ಹಾಕಿ ತಗೊಂಡರು
ಓಕೆ ಹ್ಮ್ ಇವಾಗೆಲ್ಲಾ ಸ ಸರಿ ಹೋಯ್ತಾ. ಅದು ಕಾರಲ್ಲ ಎಲ್ಲ ಜಾಗ ಇರುತ್ತಾ ಒಳಗಡೆ ಹೋಗೋದಕ್ಕೆ. ಹಾ ಇನ್ನ ಒಳಗಡೆ ಬರೋದಕ್ ಯಾವದೇ ಜಾ ದಾರಿ ಇಲ್ಲ ತಾನೆ ಕಾರ್ ಇದ ಇದ್ರೆ
ಆಹಾ ಇಲ್ಲ ಇಲ್ಲ ಅಂದ್ರೆ ಬಾನೆಟ್ ಕೆಳಗಡೆ ಒಂದು ರಾಟ್ಮೆಸ್ ಅಂತಿಸಬೇಕಾಗಿತ್ತು ರಾಟ್ಮೆಸ್ ಹೋಗಿ ಇವಾಗ ಬ ಇವಾಗ ಹೋಗ ಹಾಚ್ಕೊ ಬರಕ್ ಹೋಗಿರ್ಬೇಕು
ಹ ಹಾ ಅದ್ ಹಾಕ್ಸ್ರೆ ಅವಾಗ ಏನು ತೊಂದ್ರೆ ಆಗಲ್ಲ ಕಾರಲ್ಲಿ ಹ್ಮ್ ಕೆ ಕೆ
ಹ್ಮ
ಅದ ಏನಾದ್ ಓಡಾಡಿದ್ರು ಕೆಳಗಡೆ ಅಷ್ಟೇ ಕಾರ್ ಕೆಳಗಡೆ ಅಷ್ಟೇ ಓಡಾಡ್ಬೇಕಿರತ್ತೆ ಅಷ್ಟೇ ಅಲ್ಲ. ಅಲ್ಲ ನಿಮ ಕಾರಲ್ ದಿನ ಓಡಾಡದ್ರೆ ಯಾವಾಗ ಅದು ಬಿಸಿ
ಅದು ಟೆನ್ ಡೇಸ್ ಇಂದ ಕಾರು ನಿಲ್ಸ್ಬಿಟ್ಟಿದ್ದಾರೆ.
ಹಾ ಅದ್ರಿಂದಾನೂ ಅವ ದಿನಾ ಕಾರ್ ಓಡಾಡ್ತಿದ್ರೆ ಅವಾಗ ಅದ್ರ ಬಿಸಿಗೆ ಅವಾಗ ಆತರ ಏನ್ ಓಡಾಡ ಲ್ಲಾ ಲಾ ಹ್ಮ ಹ
ಅದಾದ್ರೆ ಇವಾಗೆಲ್ಲ ಹವುಗಳು ಮರಿ ಹಾಕೋ ಟೈಮು ಸೊ ಆ ಮರಿಗಳು ಓಡಾಡ
ಹಾ ಹಾ ಹಾ ಇವಾಗ ಇದ್ರ ಸಲ್ವಾಗ ದೇವಸ್ಥಾನಕ್ಕೆ ಏನಾದ್ರು ಹೋಗ್ಬೇಕಾ ಹೋಗ್ಬೇಕು ಹ್ಮ್ ಹೋಗ್ಬಿಟ್ಟ ಬನ್ನಿ ಬೇಗನೆ ಹ್ಮ್ ಮತ್ತೆನ ಇನ್ಲ್ಲ ಬೆಳಿಗ್ಗೆ ಏನ್ ತಿಂದಿದಿರಿ
ಬೆಳಿಗ್ಗೆ... ಉಪ್ಪಿಟ್ಟು
ಹ್ಮ್ ಮಧ್ಯಾಹ್ನ ಹೌದಾ ಏಕೆ ಹ್ಮ್ ಸೇರಲ್ಲ ಅಂತ ಹಂಗಗೆ ಇರ್ಬಾರ್ದು ಟೈಮ್ ಟೈಮ್ ಏನಾದರೂ ತಿನ್ಂತಾ ಇರ್ಬೇಕು ಹಾ ಇವಾಗ ಏನ್ ಊಟ ಮಾಡ್ಬೇಕು
ಈಗ ನಾನ್ ವೆಜ್ ಮಾಡಿದ್ದಾರೆ ಮನೆಯಲ್ಲಿ ತಿನ್ನಬೇಕು
ಹ್ಮ್ ಹ್ಮ್ ಹೆಲ್ತ್ ಆರಾಮಾಗಿದಯಾ ನಿನ್ಗೆ
ಹೇಳಿ
ಹಾ ಅದೇ ನಾನ್ ವೆಜ್ ತಿನ್ಬೇಕು ಅಂದ್ರಲ್ವಾ ಅದಕ್ಕೆ ಕೇಳ್ದ
ಹೌದು ತಿನ್ನಬೇಕು ತುಂಬ ದಿನ ಹೋಗಿತ್ತು
ತುಂಬಾ ದಿನ ಆದ್ರೆ ಅಲ್ಲ ನಿಮ್ ಹೆಲ್ತ್ ಆರಾಮಾಗಿದ್ರೆ ತಿನ್ಬೇಕು ನನ್ಗ್ ಹುಷಾರಿಲ್ಲ ನಾನ್ ನಾನ್ ವೆಜ್ ತಿನ್ಬಾರ್ದು ಅಂತ ನಿನ್ನೆ ನಮ್ಮ ಮನಲಿ ನನ್ಗೆ ಎಗ್ರೇಸ್ ಮಾಡಿದ ಅ್ರೂ ಗೊತ್ತಾ ನಿಮ್ಗೆ ಹ್ಮ್
ಸರಿ ಇಲ್ಲಿ ನನ್ಗೆ ಯಾವುದೋ ಒಂದು ಹಾಲ್ ಬರ್ತಾ ಇದೆ ಮಾಡ್ತ
ಹ್ಮ್ ಹ್ಮ್ ಕೆ
ಬಾಯ